ಹಲೋ
ಏನ್ ಮಾಡ್ತಿದಿಯ
ಏನು ಇಲ್ಲ ಸುಮ್ನೆ ಇದ್ದೆ ನೀನ್ ಏನ್ ಮಾಡ್ತಿದಿಯ ಊಟ ಆಯ್ತಾ
ಹ್ಮ್ ಆಯ್ತಪ್ಪ ನಿಮ್ದು
ನಂದು ಆಯ್ತು ಊಟ ಮಾಡಿ ಓಡಾಡ್ದ
ಹ್ಮ್
ಓಡಾಡಿ ಹೆಂಗ್ ಸಮಯ ಕಳಿಯೋದು ಅಂತ ಗೊತ್ತಾಗ್ಲಿಲ್ಲ
ಇನ್ನೇನಿದೆ ಫೋನ್ ನೋಡು ಆರಾಮಾಗ್ ಸಮಯ ಕಳಿಬಹುದು ಅದೇ ಅಲ್ವಾ ಇವಾಗ ಎಲ್ಲರಿಗೂ
ಅದ್ ಒಳ್ಳೆ ಕಥೆ ಮ ಆಯ್ತು ನೀನ್ ಯಾರ ಫೋನ್ ಬಗ್ಗೆ ಮಾತಾಡ್ತೀಯು ಎಲ್ಲರ್ ಹತ್ರ ಫೋನು ಇವಾಗ್ ಫೋನ್ನೆ ನೋಡಕ್ ಆಗ್ತಿಲ್ಲ
ಹ ಫೋನ್ ಇಲ್ಲಾಂದ್ರೆ ಇವಾಗ ಒಬ್ಬರು ಎಲ್ ಯಾರಿಗು ಒಂದ್ ದಿಸ ನೂ ಕಳಿಯಲ್ಲ ನೀವ್ ಹಂಗಂತೀರಲ್ಲ
ಒಂದ್ ದಿನ ಬಿಡು ಒಂದ್ ಸೆಕೆಂಡು ಬಿಡಲ್ಲ ಯಾರು
ಅದೆ ಅದು ಚಿಕ್ ಮಕ್ಳು ಮಕ್ಕ್ಳುಳಿಂದ ಹಿಡ್ದು ದೊಡ್ಡರ್ವಗು ಎಲ್ಲರಿಗು ಫೋನ್ ಇರ್ಲೇ ಬೇಕು
ಎಲ್ಲರೂ ಅಷ್ಟು ಮಾರೆ ಹೋಗಿದಾರೆ ಹೌದೌದು ನಾನು ನೋಡ್ತೀನಲ್ಲ ಚಿಕ್ಕ ಮಕ್ಳದಂದ್ರೆ ಹೆಂಗಂದ್ರೆ ಊಟನೇ ಮಾಡಲ್ಲ ಅದ್ರದು ಆ ಎಲ್ಲ ಕೇಳಿಲ್ಲ ಶಬ್ದ ಆದ್ರಿಂದ ಅಂದ್ರೆ ಚಿಕ್ಕ ಚಿಕ್ಕ ಕಾರ್ಟೂನ್ಸ್ ಬರ್ತಾವಲ್ಲ ಆ ಚಿತ್ರಗಳಲ್ಲಿ ನೋಡಿಲ್ಲ ಅಂದ್ರೆ ಮಕ್ಕಳು. ಹ ಊಟಾನೇ ಮಾಡಲ್ಲ ಮಕ್ಳುಗಳು ಮಲ್ಗಕ್ ಒಂದ್ ಹಾಡು ಎದಳಕ್ ಒಂದ ಹಾಡು ತಿನ್ಸಕ್ ಒಂದ್ ಹಾಡು ಅದು ಎಲ್ಲಾ ಮೊಬೈಲ್ ಎಂದಾನೇ ಸಾಧ್ಯ ಅಲ್ಲ.
ಅಳ್ಬೇಕಾರೆ ಒಂದ್ ಹಾಡು ಸಮಾಧಾನ ಮಾಡಕ್ಕೆ
ಹೌದು ನಿನ್ ಬಗ್ಗೆ ನ ಮಕ್ಕಳ ಬಗ್ಗೆ ಅಭಿಪ್ರಾಯ ಫೋನ್ ಇಂದು
ಅಯ್ಯೋ ಅದಂತೂ ತುಂಬಾ ಕೆಟ್ಟದಂಗ ಮಾಡ್ದ ನ ನಮ್ ಬಾಲ್ಯ ಹೆಂಗಿತ್ತ ಹೇಳರಿ ನಾವ್ ಚಿಕ್ಕ ಹುಡ್ಗುರ್ ಇದ್ದಾಗ ಊಟ ಮಾಡಸ್ಬೇಕಾದ್ರೆ. ಹಾ ಆರಾಮಾಗ ಆ. ಚಂದಮಾಮಾನ ತೋರ್ಸಿ ಊಟ ಮಾಡಿ ಅವರ ಹಾ ಅವ್ರ ಹಾಡು. ಮಾಡೋದಕ್ಕೂ ಮೊಬೈಲ್ ಅಲ್ಲಿ ತೋರ್ಸೋದಕ್ಕೂ ಎಷ್ಟು ವ್ಯತ್ಯಾಸ ಆಗುತ್ತೆ.
ಹೌದು ನಾವೇ ಆಡಿ ಕಲ್ಕ್ ಬೇಗ ಕಲಿತೀವಿ ಹೆಂಗೆ ಅಮ್ಮವ್ರು ಆಡ್ತಾರಲ್ಲ. ಅವಾಗ ನಾವೇ ಬೇಗ ಕಲಿಬೋದು.
ಹ್ಮ ಮಲಗ್ಬೇಕಾರೆೆ ಹಾಡು ಹೇಳಿ ಮಲಗ್ತಿದ್ರು ನಮಗೆಲ್ಲಾ. ಊಟ ಮಾಡ್ಸದು.
ಆಗ್ಲಿ. ಪ್ರಾಣಿಗಳನ್ನ ತೋರ್ಸೋದಾಗ್ಲಿ.
ಹ್ಮ್.
ಎಲ್ಲಾ ಮಾಡ್ತಿದ್ರು.
ಹ್ಮ್ ಈ. ಅವಾಗ ಹೆಂಗಂದ್ರೆ ನಮ್ಗ್ ಮಲಕ್ಸ ಕತೆಗಳು ಹೇಳ್ತಿದ್ರಿ ಇವಾಗ ಹೆಂಗಂದ್ರೆ ಅಲೆಕ್ಸಾ ಗೂಗಲ್ ಅಲ್ಲಿ. ಅವೇ ಕತೆೆಗಳು ಹೇಳ್ತಾವ ಮಕ್ಳಿಗೆ..
ಹ ಎಲ್ಲಾ ಬಂದ್ಬಿಟ್ಟಿದೆ ಆತ ಎಂತದ್ರನ ಎಲ್ಲಾ ಮುಂದ ಹೋಗ್ಬಿಟ್ಟ. ಈಗೆಲ್ಲ ತಂತ್ರಜ್ಞಾನ ಎಲ್ಲ ಏನು ಮಾಡಕ್ ಆಗಲ್ಲ.
ಇದ್ರಂದ ವಿದ್ಯಾರ್ಥಿಗಳಿಗಾದ್ರೆ ಇನ್ನ ತುಂಬಾ ತೊಂದರೆ ಆಗ್ತಿದೆ.
ಆದ್ರೆ ಹಂಗಂತ. ಅಂತೀರಾ ಆದ್ರೆ ಈಗಿನ ಕಾಲಲ್ದಾಗ ಎಲ್ಲಾ ಇದ್ರಲ್ಲೇ ಬರ್ತಿದ ಅಲ್ಲ ಮೊಬೈಲ್ ಅಲ್ಲಿನೇ.
ಅದ್ರಿಂದನೇ ಬರ್ತಿದೆ ಆದ್ರಿಂದ ನಮ್ಮ್ ಆರೋಗ್ಯ ಕೆಟ್ಟ ಹೋಗ್ತಿದೆ ಏಕಾಗ್ರತೆ ಇಲ್ಲ. ಮೊ ಮೊದಲು ಏಕಾಗ್ರತೆ ಇಲ್ಲ ನಮ ಇದು ನಂಬ್ತೀರಾ ನೀವು.
ಹೌದು ಇದಂತ್ರು ನೂರಕ್ ನೂರ್ ಸತ್ಯಾನೇ.
ಹಂಗಂತ ಎಲ್ಲಾ ಕೆಟ್ಟುವೇ ಇಲ್ಲ ಅಂತ ಹೇಳ್ತಿಲ್ಲಾ.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
ನಾವ್ ನಾವ್ ಬಳಸೋದ್ರ ಮೇಲೆ ಇದಿರುತ್ತೆ ನಾವ್ ಹೆಂಗ್ ಬಳಸ್ತೀವಿ.
ಹೌದು ಇದರಿಂದ ಒಳ್ಳೆ ಉಪಯೋಗಗಳೇನು ಇದ್ದಾವೆ. ಕೆಟ್ಟ ಉಪಯೋಗಗಳನ್ನೇ ಇದ್ದಾವೆ..
ಅದೇ ಅದೇ ನಾವ್ ಏನ್ ಏ ಅದ್ ಮೊಬೈಲ್ ಅಂತಾನ ಅಲ್ಲ ಏನೇ ಆಗ್ಲಿ ನಾವ್ ಅದ್ ಹೆಂಗ್ ಬಳಸ್. ತ್ತಿವೋ ಅದ್ರ ಮೇಲೆ ಇದಾಗಿರುತ್ತೆ ನಾವು.
ಅತಿ ಆದ್ರೆ ಅಮೃತ ನು ವಿಷ ಅಂತಾರಲ್ಲ.
ಹಾ ಹಂಗೆ ಹಂಗೆ ಆಗೋದು. ಸ್ವಲ್ ಹ ನಮ್ಗೆ ಯಾವಾಗ. ಅಗತ್ಯ ಉಪಯೋಗ ಮಾಡಿ ಮೊಬೈಲ್ ಇಲ್ದಿದ್ದಾಗ ಎಲ್ಲಾ ನೋಡದಿದ್ರೆ ಚೆನ್ನಾಗಿರುತ್ತೆ. .
ಹೌದೌದು.
ಇವಾಗ ನ್ಂಗ ಅಂದ್ರೆ ಬೇಕೇ ಬೇಕು ಅಂತ ಮಕ್ಳಗೂ ಕೊಡಿಸತಿವ ಅಗತ್ಯ ಇದೆ ಅಂತ ಆನ್ಲೈನ್ ಕ್ಲಾಸಸ್. ಅಂತೆ ಅದ್ದಕ್ಕೆ ಇದಕ್ಕೆಲ್ಲ. ಹ್ಮ್ ಇನ್ನೊಂದ ಏನ್ ಗೊತ್ತ ನಮ್ಗೆ ಚಿಕ್ಕ ಮಕ್ಳ ಇದ್ದಾಗೆಲ್ಲಾ ಡೈರಿ ಬರ್ಕೊಡ್ತಿದ್ರು ಏನಾದ್ರು ಪೇರೆಂಟ್ಸ್ ಹೇಳ್ಬೇಕು. ಕು ಅಂದ್ರೆ ರಜೆ ದಿನಗಳ ಬಗ್ಗೆ ಹಬ್ಬಗಳ ಬಗ್ಗೆ.
ಅಲ್ಲ ಇವಾಗ ಡೈರಿನ ತಗದ ಬಿಟ್ಟಿದಾರ ಅನ್ಸತ್ತೆ ಅಲ್ಲಾ.
ಅ ಇವಾಗೆಲ್ಲ ಮೆಸೇಜ್ ಹಾಕ್ಬಡತಿದ್ದಾರೆ ಮೊಬೈಲ್ ಐತಲ್ವ ಇನ್ದುಗ್ ಡೈರಿ ಬೇಕು.
ಹ್ಮ ಅದ್ರಲ್ಲಿ ಏನೇನೋ ಇದು ಎಲ್ಲಾರ್ ನಂಬರ್ ಹಾಕ್ಬಿಟ್ಟು ಗ್ರೂಪ್. ತರ ಮಾಡೋದು ಸಂಘ ಮಾಡೋದು ಎಲ್ಲಾ ಕಳಸ್ಬಿಡೋದು.
ಅವಾಗ ಚೆನ್ನಾಗಿರ್ತಿತ್ತಲ್ಲ ಡೈರಿ ಅಪ್ಪ ಅಮ್ಮಂಗ ಗೊತ್ತಾಗದಂಗ ತಪ್ಪಸ್ಕೊಳದ ಹೆಂಗ. ಬಯಸ್ಕೊಳ್ಳೋದು ನಮ್ಮ.
ಮತ್ತ ಅದಿಕ್ಕೆ ಸಹಿ ಎಲ್ಲ ಮಾಡಿಸಕೊೊಂಡ್ಬೇಕಿತ್ತಲ್ಲ ಮನೆಯಲ್ಲಿ ವರ್ಕ್ ಆದ ತಕ್ಷಣ. ಸಹಿ ಮಾಡ್ತಿದ್ರು ಮನೇೆಯಲ್ಲಿ.
ಹ್ಮ್.
ಅದನ್ ತಗೊಂಡೋಗಿ ಮತ್ತೆ ಶಿಕ್ಷಕರ ಹತ್ರ ತೋರ್ಸೋದು. ಅವ್ರ ಅದನ್ನ ಹಾಕ್ ಕೊಡೋದು.
ಡೈರೆಕ್ಟ್ ಮೊಬೈಲ್ಗೆಲ್ಲ ಬರ್ತೈತೆ ನಾವ್ ಏನ್ ಮಾಡ್ತಾ ಇದ್ದೀವಿ ನಾವು.
ಇವಾಗ ನಾವು ನೋಡ್. ರಿ ನಾವು ಕಾಲೇಜ್ ಹುಡುಗರು ಹುಡ್ಗಿರಗಿ ಅದಲ್ಲಾ ಅಂದ್ರೆ ಇರಕ್ ಆಗತ್ತ. ನಾವು ತಗೊಂಡ ಹೋಗಿಲ್ಲ ಅಂದ್ರುನು ಕಾಲೇಜ ಅಲ್ಲಿ ಏನಕ್ಕ ಬೇಕೇ ಬೇಕು.
ಕಾಲೇಜ ಹೋಗವರ್ಗಂತೂ ಬೇಕೆ ಬೇಕು ಮೊಬೈಲು.
ಹೌದು ನನ್ಗೆ. ತಗೊಂಡ್ ಹೋಗಕ್ ಒಂದೊಂದ್ಸಲಿ ಮರ್ತ ಹೋಗ್ತಿರ್ತೀನಿ ನಾನ್ ಅಷ್ಟು ಮೊಬೈಲ್ ನನಗ್ ಬೇಕಾಗೇ ಇಲ್ಲ. ಆದ್ರೆ ಏನ್ ಮಾಡ್ತೀರಾ ಬೇಕ. ಬೇಕೆ ಬೇಕಲ್ಲ ಇವಾಗ ಕಾಲೇಜ್ ತಗೊಂಡೋಗಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಒಂದ್ ಕೆಲ್ಸನ ಮಾಡಕ್ಕ ಆಗಲ್ಲ.
ಏನು ಆಗಲ್ಲ ನೋಡ್ಸ ಅದ್ರಲ್ಲಿ ಇರುತ್ತೆ. ಅಟೆಂಡೆನ್ಸ್ ಕೂ ಅದ್ರಲ್ಲೇ ಮಾಡ್ತಾರೆ ಆನ್ಲೈನ್ ಅಟೆಂಡೆನ್ಸ್. ಒಂದೊಂದ್ಸರಿ ಅ ಶಿಕ್ಷಕರ ಬರಕ್ ಆಗ್ಲಿಲ್ಲ ಅಂದ್ರೆ. ಕ್ಲಾಸಸ್ಸು ಅದ್ರಲ್ಲೇ ಯಾವಾಗೂ ಅದ್ರಲ್ಲಿ ನೋಡಿ ನೋಡಿ ಕಣ್ಣ ನೋವ್ ಬರುತ್ತೆ ಒಬ್ಬೊಬ್ರಿಗೆ ಮೈಗ್ರೇನ್. ತಲೆನೋವು ಕತ್ತು ನೋವು. ಕತ್ ನೋವ ಬರ್ತೆ ಎಲ್ಲರೂ ಅದ್ರಿಂದ ಜಾಸ್ತಿ ಕಷ್ಟ ಇದೆ.
ಹ್ಮ ಅದು ಅದರಿಂದ ಗೊತ್ತ. ತಾ ಪಕ್ಕದಲ್ಲಿ ಇಟ್ಕೊಂಡ್ ಮಲ್ಕೋಬಾರ್ದು ಮತ್ತೆ ಹಿಂಗ. ಹಿಂಗ ಮಾತಾಡ್ಬೇಕಾದ್ರೆ ಹಿಂ ಚಚ್ಗುತ್ತಲ್ಲ ಮುಖಗೆಲ್ಲ ಪರಿ ಅದರದ್ದು. ಸ್ಪರ್ಶವಿದ್ದಾಗ. ಎಲ್ಲಾ ಮುಖಗ ಮುಖ ಎಲ್ಲಾ ಕೆಟ್ಟೋಗ್ಬಿಡತ್ ನಮ್ದು ಗುಳ್ಳೆಗಾಳಾಗಕ್ತವೆ.
ಹ್ಮ್.
ಎಲ್ಲಾ ಹಾಳಾಗುತ್ತೆ ನಮ್ದು ಚರ್ಮ ಎಲ್ಲ.
ಮತ್ತ ಅದ್ರಿಂದ ಬರೋದ್ರಿಂದ ಜಾಸ್ತಿ ಇದು ಶಬ್ದಗಳು ಬರ್ತಾವ ಜಾಸ್ತಿ. ಜೋರಕ್ ಶಬ್ದ ಇಟ್ಟಾಗ ಕಿವಿಗೆಲ್ಲಾ ಇದಾಗೋದು ನೋವುಾಗೋದು.
ಹೌದೌದು ಮತ್ತ ಆ ಮೊಬೈಲ್ಗೆ ಏನೇನೋ ಕಿವಿಗೆ ಇಟ್ಕೊಳವಂತೆ. ಅದ್ರಲ್ಲೂ ವಿಧ ವಿಧವಾಗಿದ್ದಿದ್ದಾವೆ ಒಂದು ವಯರ್ ಇರೋದ. ಇದೇ ಒಂದ ಒಂದ ವಯರ್ ಇರ್ಲಾರಧಿದೆ.
ಹ್ಮ್.
ಬ್ಲೂಟೂತ್ಸ್ ಅಂತು.
ಅದ್ರಿಂದಲೂ ಕಿವಿ ನೋವು ಬರುತ್ತೆ ಈಗ ಅವೆಲ್ಲಾ ಇಡ್ಕೊಂಡು.
ಹೌದು.
ಹ್ಮ್. ಹೆಂಗಂದ್ರೆ ಈ ಕಾಲದಲ್ಲಿ ಮೊಬೈಲ್ ವ್ಯಸನ ಆಗೋ ಎಲ್ಲರಿಗು ಯಾರು ಇರ್ತಿಲ್ಲ ಮೊಬೈಲ್ ಇಲ್ದೆ.
ಹೌದಲ್ಲ ಅದ್ರ ಮರೆ ಹೋಗ್ಬಿದ್ದಾರೆ ಏನ್ ಮಾಡ್ತೀರಾ ಎಲ್ಲಾರ ಹೆಂಗ ಹೋಗ್ತಾರ ಹಂಗ ಹೋಗದಲ್ಲ ಮತ್ತೆ. ಈಗ ಒಬ್ಬರು ತಗೊಂಡ್ರೆ ನಾವು ತಗೋಬೇಕ ಮೊಬೈಲ್ ಅಲ್ಲಿ ಎಷ್ಟು ವಿಧಾನಗಳಿಲ್ಲ.
ಅದೇ ಅದೇ.
ಹ್ಮ್ ಪ್ರೋ ಪ್ರೋ ಪ್ರೋ ಮ್ಯಾಕ್ಸ್ ಎಲ್ಲಾ ಬರ್ತಿದ್ದಾವೆ.
ಹ್ಮ್.
ಒಂದು ಮ್ಯಾಕ್ಸ್ ಸಾಲ್ಟಿಲ್ಲ ಆ.
ದುಡ್ಡು ದುಡ್ಡು ಹಂಗೆ ಇದ್ದಾವವು ಒಂದೊಂದು ಗದ್ರಿ
ಕೆ ಅಲ್ಲ ಹಂಗೆಲ್ಲ ಮಾಡ್ತಿರೋದು ತಗಳೋರು ಹಂಗೆ ಇದ್ದಾರೆ ಅದನ್ನ ರೆಡಿ ಮಾಡೋರು ತಯಾರಿ ಮಾಡಸೋರು ಹಂಗೆ ಇದ್ದಾರೆ
ತಗೊಳೋರ್ ಜಾಸ್ತಿ ಆಗ್ತಿರೋದುಕ್ಕೆ ಅವ್ರಿಗೆಲ್ಲಾ ಲಾಭ ಆಗ್ತಿದೆ
ಲಾಭ ಆಗೇ ಆಗತೆ ಏನ್ ಮಾಡ್ತೀರಾ ಮತ್ತೆ
ಸ್ಕೂಲ್ ಮಕ್ಳತ್ರನು ಇದೆ ಅಂದ್ರೆ ಇವಾಗ ನಮ್ಗೆಲ್ಲ ಇರ್ಲೇ ಇರ್ಲಿಲ್ಲ ಅವವಾಗ ಅಷ್ಟೆಲ್ಲ ಅಪ್ಪಂದೊಂದು ಇರ್ ಗಾಯ್ತು ಮನೆಯಲ್ಲಿ
ಹೌದು ಹೌದೌದು
ಅದು
ಮನೆಯಲ್ಲಿ ಓ ಇದನ್ನ ನಿನಗೆ ಗೊತ್ ಆ ಜಂಗಮ್ಮ ಗಂಟೆ ಅಂತಾನೂ ಕರತೀವಿ
ಹಾ ಗೊತ್ತು ಗೊತ್ತು ನಮ್ ಸ್ನೇಹಿತೆ ಹೇಳಿದ್ರು
ಹೌದಾ ಒಳ್ಳೆಯವರು ಅನ್ಸುತ್ತೆ
ಹ್ಮ
ಒಳ್ಳೇರ್ ಅನ್ಸುತ್ತೆ ನಿಮ್ ಸ್ನೇಹಿತೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ
ತುಂಬಾ ಒಳ್ಳೆಯವ್ರ ನಮ್ಗ್ ಗೊತ್ತಿಲ್ರ ಅವೆಲ್ಲಾ ಹೇಳ್ಕೊಡ್ತಾರೆ
ಹೌದಾ
ಹ್ಮ್ ಅವ್ರಿಗೂ ನಿಮ ತರನೆ ಫೋನ್ ಅಂದ್ರೆ ಅಷ್ಟ ಇಷ್ಟ ಆಗಲ್ಲ ಬಟ್ ಇನ್ನು ಅನಿವಾರ್ಯ ಅಲ್ಲ ಉಪಯೋಗಿಸ್ತಾರ ಅಷ್ಟೇ
ಮಾಡ್ಲೇಬೇಕಲ್ವಾ ಮತ್ ಏನ್ ಮಾಡ್ತೀಯ ಹೇಳು
ಹ್ಮ್ ಹ್ಮ್
ಮಾಡಿದ್ರೆ ಒಂದು ಅಂ
ಜಾಸ್ತಿ ಫೋನ್ ಯೂಸ್ ಮಾಡ್ಬಾರ್ದ ಅಂತ ಅದ್ ಆಗತ್ತ ಆಗ್ತಾನೆ ಇಲ್ಲ ಯಾಕೋ
ಅದೇ ಅದು ಮ ಮೊದ್ಲಿಂದ ರೂಢಿ ಇರ್ಬೇಕಂತಾರಲ್ಲ
ಅಂ ಹುಂ
ಹಂಗೆ ಅವರಿಗೆ ರೂಢಿ ಇರ್ಬೇಕೇನ
ಹ್ಮ್ ಅದೇ ಕಲಿಯನ ಅವ್ರಂದ ನಾವು ಸ್ವಲ್ಪ
ಕಲಿರಿ
ಅಯ್ಯೋ ಇನ್ನು ಈ ಹುಡುಗರ್ ನೋಡ್ಬೇಕು ನೀವು ವೀಡಿಯೋ ಗೇಮ್ಸ್ ಅಂತೆ ಗೇಮ್ಸ್ ಗೇಮ್ಸ್ ಯಾವಾಗೂ ಗೇಮ್ಸ್ ಅಲ್ಲೆ ಇರ್ತಾರೆ
ಅದೇ ಎಲ್ಲಾ ಮೊರೆ ಹೋಗ್ಬಿಟ್ಟಿದ್ದಾರೆ
ಅಪ್ಪ ಅಮ್ಮ ಫೋನ್ ಮಾಡಿದ್ರು ಎತ್ತಕ್ ಆಗ್ತಿಲ್ಲ ರೀ ಅವ್ರಿಗೆ ಅಷ್ಟು ಗೇಮ್ಸ್ ಅಲ್ಲಿ ಮುಳಗೋಗಿತಳ ಹುಡುಗರು ಅಲ್ವಾ ಮನೇಲೆ ನೋಡ್ತಿರ್ತೀವಿ ಅಪ್ಪ ಅಮ್ಮ ಜಿ ಅಂತೆ ಫ್ರೀಫೈರ್
ಹೌದು ನಮ್ಮಮ್ಮಿನೂ ನಮ್ ಅಮ್ಮಾನೂ ಬೈತಿರ್ರ್ತಾರೆ ಅದು ಅವರು ಅಮ್ಮಗೆಲ್ಲ ಕಾಲ್ ಮಾಡಿರ್ತಾರಲ್ಲಾ ಅವರು ಚಿಕ್ಕ ಹುಡುಗುರೆಲ್ಲ ಹಿಡ್ಕೊಂಡಿರ್ತಾರ ಕೊಡಂಗೆ ಇಲ್ಲ ಮೊಬೈಲ್ ಅಂತ ನಾನ್ ಅಂದೆ ಕೊಡ್ಸ್ಬಿಡು ನಿಮ್ಮಂಗ ಒಂದು ಅಂತ ಕೀಪ್ಯಾಡ್ ತರದು ಬಟನ್ ಫೋನ್ ಬರುತ್ತಲ್ಲಾ ಇನ್ನ ಏನ್ ಮಾಡೋದ ಅವಡು ರು ನಮ್ಗೆ ತಬರ್ ಮಾಡ್ತಾರೆ ಕೊಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ
ಅಯ್ಯೋ ನಮ್ ಮನೆ ಹತ್ರನು ಇದಾವ್ರಿ ಚಿಕ್ಕ ಮಕ್ಳು ಬರ್ತವ್ ಫೋನ್ಗೋಸ್ಕರನೇ ಬರ್ತವೆ ಅವ್ರಿಗ್ ಹಂಗ್ ಹೇಳಕ್ ಆಗಲ್ಲ ಬಟ್ ನಿಜಾನು ತಿಳಿದು ಇವಾಗ ಯಾರ್ ಕೇಳ್ತಾರ್ ಹೇಳ್ರಿ.
ಕೇಳಂಗಿಲ್ಲ ಬಿಡ್ರಿ ಯಾರು.
ಹ್ಮ್ ಎಷ್ಟೋಂದ್ ಕಷ್ಟ ಬರ್ತೈತ
ಜಾ ಜಾಸ್ತಿ ನೋಡ್ಬೇಡಿ ಫೋನು ಎಲ್ಲಾ ಜಂಗಮ್ಮ ಗಂಟೆನ ಎಷ್ಟ ಆಗುತ್ತೋ ಅಷ್ಟು ನೀನು ನಿನ್ನ ಮೈಂಡ್ ನಿನ್ ಕೆಲ್ಸ ಮಾಡಕ್ ಬಿಡು ನಿನ್ ತಲೆ ಉಪಯೋಗಿಸು
ಹಾ
ಸಮಯ ಕಳಿ ಹೊರಗಡೆ ಮ ಮತ್ತೆ ಈ ಫೋನು ಇಂದ. ಕುಟುಂಬಸ್ಥರುನೆೇ ಮರ್ತೋದಂಗಾಗಿದೆ.
ಅದೇ ಅದೇ ಫೋನ್ ಇದ್ರಿ ಸಾಕು ಮನೆಯವ್ರ ಬೇಡ ಸ್ನೇಹಿತರು ಬೇಡ ಓದ್ ಓದದು ಓದು ಕಡೆಗನು ಗಮನ ಕೊಡ್ತಿಲ್ಲ ಸ್ವಲ್ಪ ಜನ ಆದ್ರೆ. ಹ
ಹೌದೌದು
ಓದಕಂತ ತಗೊಂಡ ಹೋಗಿ ಇಸ್ಕೊಂಡ್ ಹೋಗ್ತಾರೆ ಮನೇಲೆಲ್ಲ ರೂಮ್ಲ್ಅಲ್ಲಿ ಹಾಕು ರೂಮ್ ಹೊಲ್ಟ ಹೋಗ್ತಾರೆ. ಫೋನ್ ತಗೊಂಡ್ ಓದ್ಬೇಕ್ ಕೊಡ್ರಿ ಅಂತ.
ಹೌದು
ಅಂದ್ರೆ ಇವಾಗ ಹೆಂಗಂದ್ರೆ ಇದು ಕಾಲೇಜಲ್ಲಿ ಆಗ್ಲಿ ಶಾಲೆಗಳೆಲ್ಲೆಲ್ಲಾ ಎಲ್ಲಾ ಮೊಬೈಲ್ ಕಳುಸ್ತಿದರ.
ಬೇಕು ಆದ್ರೂ ನಾವ ಏನ್ ಮಾಡೋಣ ಅಂದ್ರೆ. ಎಷ್ಟ ಬೇಕೋ ಅಷ್ಟೇ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ ಆಯ್ತಾ. ಮೊಬೈಲ್ ಜಾಸ್ತಿ ನೋಡ್ಬೇಡ ನೀನು ನಾನು ನೋಡಲ್ಲ ಆಯ್ತಾ.
ಹಾ ಸರಿ ಸರಿ ಹಾ ಸರಿ
ಹ ಸರಿ